ಿತ
ಏನ್ ಮಾಡತಿ ಸೈರಾ
ಹ ಏನಿಲ್ಲ ನೋಡು ಹ್ಮ ಬಿದ್ದು ಕೆಲ್ಸಕ್ ಹೋದ್ರ ಆಯ್ತ ಅಂತ ಹೇಳಿ ಹೊರಗ ಕಸಾದ ಹುಡುಗದ್ರ ಆಯ್ತ ಅಂತೇಳಿ ನನ್ ಸುಮ್ನೆ ಕುಂತಿದ್ದೆ ಇನ್ನ ಬಿಸಿಲು ಐತಿ ಮತ್ತೇಲ್ ನೋಡ್ರ ಆಯ್ತ ಅಂತೇಳ ಮತ್ತತ್ ಸುಮನೆ ಕುಂತೆತೆ ಬಿಸಿಲ್ ನೋಡಿ
ಅಲ್ಲಿ ಮಾಜು ಬಾಜು ಎಲ್ಲದಾರ
ಹ್ಮ ಎಲ್ಲರೂ ಇಲ್ಲೇ ಇದ್ದಾರ ನಮ ನಮ್ಮ ಅಂದ್ರೆ ನಮ್ ಗಂಡನ ಬಾಯನಿದವರು ನಮ ಗಂಡನ್ ತಂಗಿದವರು
ಎಷ್ಟ ಜನ ಅವರು ನಿಮ ಗಂಡನ ಅವರು ಅಣಂತಮ್ಮರ್
ಇಬ್ರು
ನಾವ್ ನಿಮ್ ಮನೆಯವರ ಸಣ್ಣೋರನಾ
ಹಾಮ ಅ ಇಲ್ಲ ಇಬ್ರು ತಂಗಿದವ್ರೆ
ಹಾ ಹಾ
ಹ್ಮ್ ಮತ್ತ ಹೆಂಗ ಹ ಆಗೇತಿ ಒಂದ ಗುಲ್ಬರ್ಗ ಒಂದ್ ಹಟ್ಟಿ ಕೊಟ್ಟಿದಾರ
ಹಾ ಹಾ
ಹ್ಮ್ ಮತ್ತ ಹೆಂಗ ಇವಾಗ ದಸರಾ ಮತ್ತ್ ಮೈಸೂರ್ ಹೊಂಟಿಲ್ಲ
ಹ್ಮ ಇಲ್ಲಪ್ಪಾ
ಹ ಹೋಗ್ಬೇಕಿಲ್ಲ
ಹ ಇಲ್ಲ ಇದು ಇನ್ನೊಂದು ಇದು ಅಮಾಶ್ ಇವತ್ತು ಹುಣ್ಣಿಮೆ ಇತ್ತಲಾ ಇದು ಅಂದ್ರೆ ಸುಳ್ಳಿದದು ಕರಿ ಆಗಲ್ಲ ಅಂತ ಒಂದೊಂದ್ ಅದಿಕ್ ಬರ್ತವಲ್ಲ
ಅದಿಕ ನು ಗವೇಏನು ಹುಣ್ಣವಿ ಅಮ್ಮ
ಅಂದ್ರ ಈ ಸ್ದ ಹುಣ್ಣಿ ಆಗುದುದು ಅದ ಸುಳ್ಳ ಇದೇ ಹುಣ್ಣಿ ಆಗುದುದು ಮತ್ತೆ ಮುಂದ್ ಅದೇ ಹುಣ್ಣಿ ವಾಪಸ್ ಬರುತ್ತೆ ಈಗ ಹಾ ಹಿಂಗ ವರ್ಷ ಅವು ಎಷ್ಟ ವರ್ಷ ಬಂದ್ ಬರ್ತಾವಂತ ಅವಾ ಐದ್ ವರ್ಷಕೊಮ್ಮೆನ್ ಯಾವಾಗ ಈಗ ಇದೇ ಹುಣ್ಣಿ ಮತ್ತ ವಾಪಸ್ಗುತ್ತ ಈಗ ಅಮಾಶಿನ್ ಬರುತ್ತಲ ಇ ಅಮಾಶಿ ಆಗಲ್ಲ ಅಂತ ಮತ್ತೆ ರಿಟರ್ನ್ ಮುಂದಿನ ತಿಂಗಳು ಅದೇ ಆ ಮಷಿನ್ ಹೊಳೆ ಬರುತ್ತೆ ಅಂದ್ರ ಒಂದ ಒಂದ ಅದ ಒ ಒಂದು ಅಧಿಕಮಶ ಅತ್ ಎರಡು ಆತ ಒ ಮತ್ತೆ ಮುಂದ ಅದೇ ಬರ್ತದೆ
ಹಾ ಹೆಂಗೇನು
ಹ ಸುಳ್ಳತ ಒಂದು ಇವತ್ತೇನ್ ಹುಣ್ಣಿ ಅಲ್ಲ ಇದು. ಸುಳ್ಳು ಹುಣ್ಣಿ ಇದು ಮುಂದ ಏನ್ ಬರ್ತಲ್ಲ ಅದಕ್ ಕರೆಯೋದು.
ವಿದ್ಯಾ ಇವತ್ತು ಹುಣ್ಣಿಮೆ ಇತ್ತಪ್ಪ ಅಂತಂದ್ರೆ ಆ ಆದ್ರೆ. ಹಿಂದಿನ ದಿನಾ ಸಾಯಂಕಾಲ ಬೆಳಕಿರುತ್ತಾ ಏನ್ ಇವಾಗ ಬೆಳಕಿರುತ್ತ.
ಇಲ್ಲ ಆಬೋದ ಏನ ಹಿಂದಿನ ದಿನಾನು ಇರ್ತದೆ ಇವತ್ನುೂ ಇರುತ್ತ.
ಓ ಎರಡು ದಿನ ಇರ್.
ಹಾ ಅಂದ್ರ. ಸ್ವಲ್ಪ ಹುಣ್ಣಿ ಹೆಂಗ್ ಮುಗ ಮುಗ್ಯಾಕ್ ಬರ್ತದ ಹಂಗ ಚ ಅದು ಲೇಟ್. ಲೇಟ್ ಆಗಿ ಬರ್ತಾನ ಚಂದ್ರಮ.
ಹೊಓಹೋ ಹೋ ಹಿಂಗ ನನ್ಗೆ ಗೊತ್ತಿಲ್ಲ ಅದ್ರ ಸಂಬಂಧ ಕೆಳಕತ್ತೇನ.
ಇಲ್ಲ ಸ್ವಲ್ಪ ಲೇಟ್ ಆಗ್ಕೋತ ಬರ್ತಾನ ನೀ ಸ್ದ ಹುಮ್ಮಿ ಆ ಸಮೀಪ್ ಸಮೀಪ್ ಬಂದಂಗ. ಜಲ್ದಿ ಇನ ಬೆಳಕಿರಕ್ಲನು ಹೂಟ್ಗೋತಾನ ಈಗ ಹೆಂಗ ಹುಣ್ಣಿ ಮುಗಿ. ತದ ಹಂಗ್ ಲೇಟ್ ಆಗಿ ಲೇಟ್ ಆಗಿ ಬರ್ತಾನವ.
ಹಓ ಹ್ಮ ಹ್ಮ್ ಹ್ಮ್.
ಅಮಸಿ ಅನ್ನೋಟಲೆ ಏಟು ಕಾಣೋುದೇ ಇಲ್ಲ.
ಹ್ಮ್ ಅಮಾವಾಸಿ ಚೊಲೋ ನಾ. ಇಲ್ಲ ಅಮ್ಮಾವಾಸೆ ಚಲೋಣ ಏನ್ ಹುಣ್ಣಿ ಚಲೋಣ.
ಎರಡೂ ಚಲೋ ಬಿಡು ಅಂದ್ರ ಅಮಾಶಿನೇ ಸ್ವಲ್ಪ ಸುಮಾರ. ಅಂದ್ರ ನಾವು ಇದ್ದ ಇದು ಅ ಅಮಶಿಗೆ ಅಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗಬಾರ್ದು ರಾತ್ರಿ ಹೊರಗಗ್ ಹೋಗಬಾರ್ದ ಅಂತರ. ನ್ನಿ ಬೆಸ್ಟ್ ಬೆಳದಿಂಗಳು ಇರುತ್ತಲ್ಲಾ.
ಹ್ಮ್ ಹ್ಮ್ ಹ್ಮ್ ಹ. ಇವ್ರ ಅಮಾಸಿಕ್ ಕರಿ ಬರ್ತವ ಹುಮ್ಮಿ.
ಇಲ್ಲ ಹಾ ಹುಣ್ಣಿಮೆಾಗ ಬರಲ್ಲ ಅಮಾಷಿಗ್ ಬರ್ತಾವ ಅಮಾಷಿಗ ಆದ್ರ ಇವ ಏನ್ ನಿನ್ನೆ ಅಮ. ಸಿಗದವ ಇವತ್ತ ಅಮಾಸಿ ಕರಿ ಹೋಗ್ಬಾರ್.
ಹ್ಮ್ ಹ್ಮ್ ಹ್ಮ್.
ಇವತ ಅಮಾಷ ಅದ ರಾತ್ರಿಗ್ ಹೋಗ್ಬಾರ್ದಂತಾರ ಮತ್.
ಹ್ಮ್. ಹೌದ್ ಎಷ್ಟು ವಿಚಿತ್ರ ನೋಡು ಅಮಾಸಿ ಕರಿ ಇರ್ತದ ಹುಣಿವಿ ಕರಿ ಇರಲ್ಲ ನೋಡು.
ಹಾ.
ಅಲ್ಲ ಒಂಥರ ಏನು ವಿಚಿತ್ರ.
ಹೌದು.
ಅದ ಒಂಥರ ಚಲೋಲೆ. ಅಂದ್ರೆ ಚೊಲೋ ಬಿಡ ಅದು ಒಂದ್ ಅಂಜಕಿಗಾರನ ಎಲ್ಲರನು ಮಣಿಗಿನಿ ತೊಳಸತ್ತ. ಛೇ ಬಿಸ್ತರ ಎಲ್ಲರೂ ಹ್ಮ. ಎಲ್ಲ ಕಾಯಿಗೆ ದೇವ್ರ ಕಾಯಿ ಅದು ಇದು ಎಲ್ಲ ಕೊಡ್ಕೊಂತ.
ಇವಾಗ ಮತ್ತೆ ಅಲ್ಲದೆೇ ಹಬ್ಬ ಬಂತಲ್ವ ಈಗ.
ಮೊಹರಂ ಹಾ ನಿಮ್ ಮುದ್ನೂರಲ್ಲಿನ ನಿಮ್ ಊರಲ್ಲಿನು ಆಗತ್ತೆ.
ಹಾನಿ ನಮ ಅಂದ್ರೆ ಅದ್ರಾಗ ನಾವು ಅದೇ ಹಬ್ಬನೇ ಜಾಸ್ತಿ ಪಲ್ಸುದು. ಇವಾಗ ಎಲ್ಲ. ಮನಿ ಕ್ಲೀನ್ ಏನ್ ಮಾಡ್ಬೇಕ್ ನೋಡಿ ಈಗ ವರ್ಷಕ್ಕೊ ಒಮ್ಮಿ ಯಾವ್ದ ಹಬ್ಬಕ್ಕ ಮಾಡ್ಲಿಕ್ಕೋ ಆ ಹಬ್ಬಕ್ ಮಾಡ್ಲೇಬೇಕು ನಾವ್.
ಅಂದ್ರೆ ಇದಕ್ಕ ಅಂದ್ರೆ ನೀವು ದೀಪಾವಳಿ ಅದೆಲ್ಲ ಮಾಡ್ತ.
ಅದನ್ನು ಮಾಡ್ತೀವಿ ಮೋರಂ ಅದು ಆಕ್ಟುಯಲ್ಲಿ ನಮ್ಮಂದಿಗೆ ಸಂಬಂ. ಪಡ್ತಾವ ದೇವ್ರ ಇರು ನಿಮ್ಮ ಮಂದಿದ.
ಹ್ಮ್ ಹ್ಮ್ ಹ್ಮ್.
ಪಡ ನಮಗ ಅದ.
ಹ್ಮ ಯಾರಿಗೇನು ಒಟ್ಟು ಎಲ್ಲರಿಗೂ ಸಂಬಂಧಪಟ್ರೆ ಸಾಕು.
ಹಾ ಅಂದ್ರ ಅದು ಒಂದ ಅದ್ರ. ಒಂದ್ ದೇವ್ರಷ ಭಾಷೆ ಅನ್ನು ನಮ್ ನಮ್ಮ್ನೆಗೊಳಗೆ ಮಾಡಿ ಕೊಟ್ರ ಅದ್ನ ದೇವರು.
ಹೌದಾ.
ಜಾಸ್ತಿ ಪಾಲಿಸಸ್ತೇವ ನಮ್ ಮಂದಿ ಅವನೇ ಹಿಡಿತಾನ ಅದ ದೇವ್ರ ಹಾ.
ಹೌದು
ಹಂಗಾಗಿ ಅದು ಏಳು ದನ್ ಕರೆಕ್ ಅದು ಅವಾಗೆ ಮನೆಿ ತೊಳಿಬೇಕು ಅವಾಗೆಲ್ಲ ಸ್ವಚ್ಛ ಮಾಡಿ ಏನು ಮುತ ಇಬಡದ ಅವ ಅವಲ್ತ ರಾತ್ರಿ ಅಗಲ್ ದೇವ್ರಿಗೆ ಮಾದ್ಲಿ ಅದು ಮಾಡ್ತೀವಲ್ಲ ಹಾ ನಮ್ಮ ಮನಿಂದ ಹಯ್ತ ಅಂದ್ರೆ ನಮ್ ಅಣಂತಂಬರುಷ್ಟರು ಕೂಡ ಅದು ಅಲ್ಲಿಗೆ ಬಿಡಿತಾರ ನೋಡಿ ಅದು ಎಲ್ಲಾ ಅಲ್ಲಿಗೆ ತಗೊಂಡ್ ಹೋಗಿ ಆಗ್ಲ್ ಕೊಟ್ಟು ಬರ್ತಿವ ಮಕ್ಕಳನೆಲ್ಲಾ ಪಕ್ಕೀರ್ ಮಾಡ್ತಾರಲ್ಲ ಕೈ ಆಗಿದೋ ಹಾಕ್ಸ್ಕೊಂಡು ಅ ಲ್ಲಿ ಹೊಸ ಬಟ್ಟಿ ಹಾಕೊಂಡ್ ಹುಡುಗರ್ಗೆ ಪಕ್ಕೀಿರ್ ಮಾಡ್ಸ್ಕೊಂಡ್ ಬರ್ಬೇಕು
ಹ್ಮ ಹ್ಮ್ ಹ್ಮ
ಸ್ವಚ್ಛ ಮಾಡ್ಬೇಕಕ್ ಮತ್ತ ಅಲ್ಲ ಅವಕಗ ಇನ್ ದೂರ್ ಇರ್ಲಕ್ಕಿಲ್ಲ ಇನ್ನೊಂದ್ ಇಪ್ಪತ್ ದಿನ ಅದೇನ ಅಷ್ಟೇ
ಹಾ ಹ್ಮ್
ಅಲ್ಲದೇ ಏನ್ ದೂರಿಲ್ಲ
ಹ್ಮ್ ಅಂದ್ರೆ ನೀವು ಮಲಗದೆೆಲ್ಲಾ ಮಾಡ್ತೀರಿ ಅವಾಗ
ಹ್ಮ್
ಹ್ಮ್ ಬಯಟರ್ ಚಲೋವಲ್ಲ ಹ್ಮ
ಆದ್ರ ಮನಿ ತೊಳಕ ವ್ಯಸ್ತ್ರ
ಹಾ
ಎಲ್ಲಾ ಸಾಮಾನ ಕಿತ್ಬೇಕಿಲ್ಲೇ ನೀನ್
ಹೌದು ಎಲ್ಲಾನು ಕಿತ್ಬೇಕಲ್ಲ ಎಲ್ಲಾನು ಫಸ್ಟ್ ಎಲ್ಲಾನು ಸಾಫ್ ಎಲ್ಲ ಪುರಪುರ ಎಲ್ಲಾನು ಸಾಫ್ ಮಾಡ್ಬೇಕಲ್ಲ ಹ್ಮ ಹ್ಮ್ ಎಲ್ಲಾನೂ ಸಾಫ್ ಮಾಡ್ಬೇಕಲ್ಲ ನಾವು ಮಾಡ್ಬೇಕ ನಾವ್ ಹೊರ ಮದೇನು ಮಾಡಲ್ಲ ಬರೇ ರಂಜಾನ್ ಬಕ್ರೀದು
ಅಷ್ಟೇನಾ
ಹ್ಮ್ ಅಷ್ಟೇ ಅಂದ್ರೆ ಹಾ್ ಅಂದ್ರೆ ಏ್ ಮನ ತೊಳೆದೆ ನ ಪೂರಾ ಕೌಂದಿ ಪೂರಾ ಸಾಫು ಎಲ್ಲಾ ಮಾಡ್ತೀವಿ
ಅಂದ್ರೆ ಮಣ್ಣೇನ ರಂಜನ್ ಹೋಗಿರ್ತದಲ ಇದಕ್ಕ ಅದಕ್ ದೂರ್ ಇರಲ್ಲ ಅವಾಗೂ ಮಾಡುವಳ ಇವಾಗೂ ಮಾಡಿರ್ತಾರಾನ
ಹ್ಮ ಎಲ್ಲಾನು ಮಾಡ್ತೀವಿ
ಹ್ಮ ಹಾ
ಹ್ಮ್ ಆ ಸರಿ ಎಲ್ಲಾನು ಮಾಡ್ತೀವಿ ನೋಡು ಮಾಡ್ಬೇಕಲ್ಲ ಇನ್ನೊಂದ ನಮ್ ನಮ್ ಬಕ್ರೀಿದಲ್ಲಿ ಕುರ್ಬಾನಿ ಕೊಡ್ತೇವಿ
ಹ್ಮ ಹಾ
ಆ ಕುರ್ಬಾನಿ ಅಂದ್ರೆ ಆಡ್ ಮರ್ಯೋದಕ್ಕೆ
ಅದು ಏನ ಸೈರ ಸಾಲ ಇಲ್ಲಾರರು ಶ್ರೀಮಂತತ್ರ ಇದ್ದರು ಅಷ್ಟೇ ಕೊಡ್ತ ತರಂತಲ್ಲ
ಇಲ್ಲ ಹಂಗೇನ ಇಲ್ಲ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟ್ ಮಾಡ್ತಾರ ಇಲ ನಮ್ ಕಲ್ಲಿ ಕುರಿ ಕೊಡೋದ ಆಗಿಲ್ಲಪ್ಪಾ ಅಂತಂದ್ರನು ಹ್ಮ್
ಅವ್ರಂದ್ರ ಸಾಲ ಇಲ್ಲರ ಅವರು ಕೊಡ್ತಾರವ ಅವ್ರ ಎಲ್ಲ ಗಳಿಕೆ ಆಕತದ ಸಾಲ ಇಲ್ಲರವ್ರ ಕೊ ತಾರ ಅಂತಂದ್ರ ನಿಮ್ಮ
ಇಲ್ಲ ಇಲ್ಲ ಅದು ಹೆಂಗ್ ಕೊಡ್ತಾರ ಅಂದ್ರೆ ಮನ್ಯಾಗ ಚಲೋ ಆಗ್ಲಿಲ್ಲ ಮನ್ಾಗಂದ್ರೆ ಹ್ಮ್ ಲಕ್ಷ್ಮಿ ಬರ್ಲಿ ಅಂದ್ರೆ ರೊಕ್ಕ ಬರ್ಲಿ ಮನ ನೆಮ್ಮದಿಯಾಗಿ ರ್ಲಿ ಮನಗ್ ಯಾವ್ದೋ ಟೆನ್ಷನ್ ಆಗ್ಬಾರ್ದು ಖುಷಿಯಿಂದ ಇರ್ಲಿ ಮನ ಅಂತ ಹೇಳಿ ಕುರಿ ಕೊಡ್ತಾರ
ಹಾ ಹಾ
ಒಂದ್ ನಂಬಿಕೆ
ಹಾ ಹಾ
ಹಂಗ
ಇಲ್ಲಿ ನಮ ಬಲ್ಲಿ ನೋಡಿದ್ರ ಹಂಗಂದ್ರ ಅದಕಂದೇನ
ಇಲ್ಲ ಇಲ್ಲ ಹಂಗಿಲ್ಲ ಹ ಯಾ ಅಂದ ಅವೆಲ್ಲಾನು ಬೇಕು ನನ್ಗೂ ಫಸ್ಟಗ್ ಬಕ್ರೀದ್ ನಾನ್ ಸಣ್ಣಕ್ ಇದ್ದಾಗ ಎದಕ್ಕೋಸ್ಕರ ಬಕ್ರೀ ಇದ್ ಮಾಡ್ತಾರ ಅಂತ ಹೇಳಿ ನನ್ಗ ಅಷ್ಟ್ ಗೊತ್ತಿದ್ದಿಲ್ಲ ಅವಾಗ ಇವಾಗ ಇವಾಗ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಬಕ್ ಕ್ರೀದಿ ಎದಕ್ ಮಾಡ್ತಾರ ಅ ದೀಪಾವಳಿ ಎದಕ್ ಮಾಡ್ತಾರ ಮೊಹರಮ್ ಇದಕ್ ಮಾಡ್ತಾರ ರಂಜಾನ್ ಇದಕ್ ಮಾಡ್ತಾರ ಅಂತ ಹೇಳ್ಕೊಂಡು ಇವಾಗೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ಇಗೆಲ್ಲ ಇವಾಗ ಎಲ್ಲಾನ ತೋರ್ಸಕತ್ತಾರಲ್ಲ ಯೂಟ್ಯೂಬ್ ಅಲ್ಲಿ ಅದನ್ನು ಓಪನ್ ಮಾಡೋ ಓಪನ್ ಮಾಡ ನೋಬ ಬಿಡ್ತಿನನ ಯಾರು ಕೇಳಂಗಿಲ್ಲ ಏನು ಇ ಈ ಎಲ್ಲಳ್ಕೊಂಡ್ಕಂಗ ಮತ್ತ ಅರ್ಧಮ ಅರ್ದ ಸಿಗುತ್ತೆ ಎರಡು ಓಪನ್ ಮಾಡಿದ್ರಿ ಎಲ್ಲೂ ಕ್ಯ ಆಗ ಸಿಕ್ಬಿಡು
ಹಾ
ಹ್ಮ್ ಅದ್ರ ಸಂಬಂಧ್ ಹಂಗೆ ಮಾಡ್ಬಿಡ್ತನಿ ಯೂಟ್ಯೂಬ್ ಓಪನ್ ಮಾಡ್ತೀನಿ ಯಾವ ಕಾರಣಕ್ ಮಾಡ್ತಾರಾ ಎದ್ರ ಸಂಬಂಧ್ ಮಾಡ್ತಾರ ಎಲ್ಲಾನು ಬಂದ್ಬಿಡತ್ತಾ
ಅದ್ರಾಗೆ ನೋಡ್ ತಿಳ್ಕೊಂಬಿಡ್ತೇನೆ
ಇನ ಒಂದು ಚಾರ್ಟ್ ಜಿ ಪಿ ಟಿಅಂತ ಹೇಳಿ ಒಂದು ಆ್ಯಪ್ ಬರುತ್ತಾ ಅದು ಆಪ್ ಲ್ಲಿ ಒಂದ್ ಏನೇ ಒಂದ್ಹತಿ ಕೊಟ್ರು ಎಲ್ಲಾನು ಮಾಹಿತಿ ಡಿಟೇಲ್ ಆಗಿ ಬರುತ್ತಾ ನೋಡು ಚಾರ್ಟ್ ಜಿ ಪಿಟಿಯಲ್ಲಿ ಹ್ಮ
ಹಾ ಹಾ ಹಾ
ಆ್ಯಪ್ ಓಪನ್ ಮಾಡಿ ನೋಡ್ಕೋುದು ಚಾರ್ ಜಿ ಪಿಟಿ ಓಪನ್ ಮಾಡು ಇವಾಗ ಫಾರ್ ಎಕ್ಸಾಂಪಲ್ ನನ್ಗೆ ಇಂಗ್ಲೀಷ್ ಮಾತಾಡಕ್ ಬರಲ್ಲ ಅಂತಕೊ ಎರಡ್ ಎೂ ಇಂಗ್ಲಷ್ ಸೆಂಟೆನ್ಸ್ ವಿತ್ ಕನ್ನಡ ಅಂತ ಹೇಳಿ ಹೊಡೆದ್ ಬಿಡು ಪೂರ ಸೆಂಟೆನ್ಸ್ ಬ ಎರಡ್ ನೂರು
ಹ್ಮ್ ಹ್ಮ್ ಹ್ಮ್
ಪೂರ ಬರುತ್ತಾ ಚಲೋ ಐತಿ ನೀ ಓಪನ್ ಮಾಡ ಆ್ಯಪ್ ಬಹಳ ನೀನು ಇವಾಗ ವರ್ಕ್ ಮಾಡ್ತಾ ಇದ್ದಿಲ್ಲ ಅದ ಟೈಪ್ ಮಾಡಿ ಹೊಡಿ ಎಲ್ಲಾನೂ ಬ ತ್ತ ಅದನ್ನು
ಯಾವ್ದೇ ಯಾವ್ದಂದ
ಚಾರ ಜಿಪಿಟಿ ಹ್ಮ ಚಾರ ಜಿಪಿಟಿ ಹ್ಮ ಚಾರ್ಟ ಜಿ ಪಿ ಟಿ ಬರ ಎಷ್ಟ ಸಿ ಎಚ್ ಚೆಟಿ ಅಂತ ಹೊಡಿ ಆಮೇಲೆ ಜಿ ಪಿ ಟಿ ಅಂತ ಹೊಡಿ ಒಂದು ಪೂರಾ ಒಂದು ರಂಗ ರಂಗೋಲಿ ಡಿಸೈನ್ ಬರುತ್ತಾ ಬ್ಲಾಕ್ ಕಲರ್ ಹ್ಮ ರಂಗೋಲಿ ಡಿಸೈನ್ ಬರುತ್ತಾ ಹ್ಮ ಚೆನ್ನಾಗಿರೋದು ಅದು ನೀ ಓಪನ್ ಮಾಡಿ ಇವಾಗ ನೀ ಏನೇ ಒಂದ ಎಕ್ಸಾಂಪಲ್ ಬಂದು ಏನೋ ಇ ವ ವಿಡಿಯೋನೇ ಬೇಕು ಅಂತ ಹೇಳಿ ವಿಡಿಯೋ ಓಪನ್ ಆಗುತ್ತಾ
ಹಾ
ಎಲ್ಲಾನು ಓಪನ್ ಆಗತ್ತ ಬಟ್ ಚಾರ್ ಜಿ ಪಿ ಟಿಲ್ಲಿ ನಾನ್ ಇವಾಗ ಏನಾದ್ ಬೇಕು ಅಂತಂದ್ರೆ ನಮ್ದ್ ನಾನು ಡಿಗ ನಾನ ಮೊದ್ಲು ಡಿ ಡಿಗ್ರಿ ಹೋಗ್ತಿದ್ನಲ್ಲ ಬಿ ಎಸ್ ಸಿ ಮಾಡಿದ್ನಲ್ಲ ನನಗ ಏನು ಕ್ನ್ ಬರ್ಲಿಲ್ಲ ಅ ಅದನ್ನ ಅಲ್ಲೇ ಕ್ವಶನ್ ಹಾಕ್ಬ ಬಿಡದ್ದೆ ಮತ್ ಮ್ಯಾತ್ಸ್ ಮತ್ ಪ್ರಾಬ್ಲಮ್ ಯಾವವು ನನಗ ಒಂದ್ಸರಿ ಎನ್ ಸಿ ಆರ್ಟಿ ಬುಕ್ ಅಲ್ಲಿ ಡೈಜೆಸ್ ಅಲ್ಲಿ ಎಲ್ಲಿ ನು ಸಿಕ್ತಿದ್ದಿಲ್ಲ ಅಸಲ್ಲ ಅದ್ರ ಸಂಬಂಧ ಚಾರ ಜಿ ಪಿಟಿ ಎಲ್ಲ ಹೊಡೆದ್ ಬಿಡ್ತಿದ್ನಾ ಹೊಡೆದ್ರೆ ಎಲ್ಲಾನು ಅದ್ರಲ್ಲೇ ಬಂದ್ ಬಿಡ್ತಿತ್ತು
ಹೌದು
ಹ್ಮ್ ಬರ್ದಿತ್ತು ನೀನು ಅದನ್ ಓಪನ್ ಮಾಡು ಚೆನ್ನಾಗಿತ್ತದೆ ಆ್ಯಪ್
ಹಾ ಹಾ ಮಾಡ್
ಮಾಡು ಮತ್ತದು ಸ್ಪೀಕರ್ ಅಲ್ಲಿನನು ಹೇಳಂದ್ರೆ ಸ್ಪೀಕರ್ ಅಲ್ಲಿನನು ಹೇಳುತ್ತ
ಹಾ
ಹಾ ಸೌಂಡ್ ಅಲ್ಲಿನ ಹೇಳಂದ್ರೆ ಹೇಳತು ಸ್ಪೀಕರ್ ಅಲ್ಲಿ ಮಾತಾಡತ್ತ ಚೆನ್ನಾಗೈತೆ ಬೆಟರ್ ನೋಡ್ ಬಟ್ ಮಕ್ಳ ಇವಾಗ ಕಾಲೇಜ್ ಹೋಗ್ತಿರ್ತ ನೋಡ್ ಡಿಗ್ರಿ ತವ್ರಗ್ ಏನಾದ್ರು ಕ್ವಶನ್ ಬೇಕಾಗಿರ್ತದಲ್ಲಾ ಮ್ಯಾಥಸ್ ಸಿಲೆಬಸ್ ಅವ ನಾದ್ರು ಸೈಂಟ್ ಇಟಾ ಕಾಸ್ಟ್ ಇಟಾ ಏನು ಸಿಕ್ತಿರಂಗಿಲ್ಲಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಶನ್ ಆಂತರ್ ಮೊದ್ಲೆ ಲಾಂಗ್ ಇರ್ತಾವೆಲ್ಲಾನ ಎರ ಎರಡ್ ಪೇಜ್ ಮೂರ್ ಮೂರ್ ಪೇಜ್ ಅದನ್ನ ಯೂಸ್ ಮಾಡ್ಕೋಬೋದ ನೋಡು ಚೆನ್ನಾಗಿರುತ್ತ ಹ್ಮ ಚೆನ್ನಾಗಿರುತ್ತೆ ಮತ್ತುತ್ತ
ಏನ್ ಇಲ್ಲೊಳವ ಕೆಲ್ಸ ಮಾಡ್ಬೇಕಕ್ ಸ್ಯಾರ ಇಡ್ಲ
ಹ್ಮ ಸರಿ ನಿನ್ ಕೆಲ್ಸ ಮಾಡು ಮತ್ತ ಆಮೇಲೆ ಮಾತಾಡೋಣಂದಂದ ಎರಡು ನಿಮಿಷ